ಹ್ಮ
ಹ ಹಲೋ
ಹಾ ಹಲೋ
ಹಲೋ ಹೇಳಪ್ಪ
ಹ
ಗಾವದು ಮೈಸೂ ಕಾಯ ದತ ಮೈಸೂರ್ದ
ನೋಡತಾನೇ
ಹಾ
ಹ
ಹಲೋ
ಹೇಳ
ಹ್ಮ್
ಹೇಳು
ನೀ್ ಮೈಸೂರ್ ಹೆಂಗ್ ಬಂತ ಬಾ ಹೆಸ್ರ ಯಾವ ಮರ್ಗಾಮ ಕರ್ಲಸಿಂದ ಆಯತ
ಮೈಸಾಸುರನನ್ನು ಕೊಂದ ಸ್ಥಳವೆ ಮೈಸೂರು ಅದ ಎಷ್ಟ್ರಾಗ ಮಾಡ್ತಾರ ಹ್ಮ್
ಅದಾ
ಹ್ಮ್
ಬರ್ತಿಲ್ರ
ಎಷ್ಟ ಇದ್ ಮಾಡ್ತಾರ ಅಂದ್ರ ಇಟ್ಗುವ ನಂಗೆ
ಮರು ನಾಮಕರಣ ಮಾಡಿದ್ರು ಮೈಸೂರು ಹತ್ತೊಂಬತ್ ನೂರ್ ಎಪ್ಪತ್ತ್ ಮೂರ್ ನವೆಂಬರ್ ಒಂದಲ್ಲ
ನವೆಂಬರ್ ಒಂದ
ಹಾ
ಲೆ ನೈನ್ಟೀನ್ ಸೆವೆಂಟಿನ್ ಥ್ರೀ ನವೆಂಬರ್ ಒನ್ ಹಾ
ಹ್ಮ ಹ್ಮ್
ಹ್ಮ್ ಹ್ಮ್ ಹತ್ತೊಂಬ ಎಪ್ಪತ್ತ್ ಮೂರ್ ಹ್ಮ್ ನಂಗ್ ಗೊತ್ತಿಲ್ಲ
ಮರುನಾಮಕರಣ ಮಾಡಿದವರು ಯಾರು
ಆ
ಮರುನಾಮಕರಣ ಮಾಡಿದವರು ಯಾರು
ಕೇ ಸಿ ರೆಡ್ಡಿ
ಹ ಹ
ಕೆ ಸಿ
ಕ್ ಸಿ ರೆಡ್ಡಿ
ಹಮ್ಮ ಕೆ ಸಿ ರೆಡ್ಡಿನೇ
ಹ್ಮ್
ಊಟ ಶಾಪ್ರಗೆ ಹೋಗಿರ್ಿಲ್ಲ ನಂದ ಶಾಪುರ್ಕ್ ಹೋಗಲ್ಲ
ಹೋಗ ಹೋಗಿಲ್ಪಾ ನೀನ
ಹ್ಮ ಇಲ್ಲ ನಾನು ಹೋಗಲ್ಲ ಬರ್ಬಬೇಕ ಅಷ್ಟ ಓ ಸುರನರು ಸೋಭಾನವರ್ ಕರ್ಕೊ ಬರ್ತಾರ ತಡ ತಾ ನೊಡಮಿ ಯೇಕೆನ್ ಸ್ಮಾರ್ಟ ಏನ ಹಾಗ ಡೇಟ್ ಆಗ ಎಲ್ಲತ ಕಸ ಯಾರ ಕಳಯಲ್ಲಣ ಇನ್ನ ನದ ಎಕ್ಷಪ್ಲೇಟ್
ಹ ತಿ ತಾನದಿದ್ದ ಹನ್ನೊಂದ ತಾರೀಖ ತ ಇದ ನಿಂದುರ್ ಕೊ ಇತ್ತಲ್ಲರ ಮಸರ ತಗ ಮಾಡ ಮೊಸರಾಗ ಹ ಯ ಅಂಗಡಿ ವಾಪಿಸ್ ತಂಗೊಂತಾರ್ ಅವ್ರು ತರ್ಬಡದು ಅಂದೆ ತಂದ ತಂದ ಆಗ ಕೊಡಕ್ ನೋಡರ ಕೊಡ ಹ್ಮ್
ಈಶ್ವರ
ಆ ಮಗ ಹೇಳ
ನೀ ಏನ್ರ ಆ ಕಡೆ ಏನಲ್ಲ
ಇಲ್ಲಾ ಇಲ್ಲ ಅಂಗಡಾಗಿದ್ದೆ
ಹದಾ
ಹ ಕೂಡ ಆಚಲಿ ಹಾಚಲ್ಯ ಪುನ್
ಲೋ
ಹ ಮಗಹೆಳ
ನೀ ನಡದ
ದೇನ್ ಲೋಡ ಅಂಗಡ ಕುನತಿದ
ಮಳೆ
ಮಳೆ ಇಲ್ಲಲ್ಲೇ ರಾತ್ರಿ ಸ್ವಲ್ಪ ನಿಮ್ ಕಡೆ
ಬಟ್ ಬಟ್ಪ್ರ
ಹ್ಮ್ ಹ್ಮ್ ನಾಷ್ಟ ಆಗ ನೋಡಪ ಸೋಮ ಬಳಗನ್ ಜನ್ ಒಂದ್ಸಾರ್ ಬಂದಂದ್ರ ಅದ ಪಾಡದು
ಹ್ಮ್
ಕೆಟ ಕೆಟಕಂತ ನನ
ಇದು ಅದೇ ಪ್ರೊಸೆಸ್ ಆದಲ್ರಿ ಇದು
ಹ್ಮ್ ಏನೇನು ಬಿಸಿ್ಲು ಗಿಟ್ರಿನ್ಗ ತೊಡಗು
ಹಲೋ
ಹ್ಮ ಹೊಗ
ಯಾವ್ದ ಯಾಕಡೆ ಯಕಡೆ ಹೆಂಗಿಂಗ ನಡಿಯಲ್ಲ ಅಂತರ್ಬೇಕ
ಹೆಂಗ ಹೆಂಗ ಹೆಂಗ ಹಂಗಂಗ ಎಲ್ಲ ನಡೆಸ್ಬಕ್ ನಾವು
ನೀ ಹೋದ್ಯ
ಹಾ
ಹಾ ಹ ನಡ ಮಳಿ ಭಿಳಿ
ಆ ಮಾಗ
ಏನ್ ಮಾಡಿ ಹೋಗಿರಿ
ಮತ್ತೆ ಏನ್ಪ ಇನ್ ಲೈಬ್ರರಿ ಯಾವಾಗಹೋಗೋತಿ
ಹ
ಲೈನದೂರಿಗ ಮಾಡಮ್ಮಾ
ಏ ಏನ್ ಮಾಡ್ತಪ್ಪೇ
ಅಲ್ಲೋಗ ಏನ ಮಾಡ್ತ
ಹ್ಮ
ನ ಎಂಟಡ್ತ ಎಂಟ
ಯಾಕೆ ಕೇಳತರಿ ಸರ್
ಟ್ರಾಫಿಕಾ
ಹ್ಮ್
ಹ್ಮ ಬೆಟರ್ ಎಲ್ತ್ ಫಾರ್ ಬೆಟರ್ ಟುಮಾರೋ ಯಾರ್ ಹೇಳ್ತರ ಈ ಮಾತ್ ಹ ಬೆಟರ್ ಹೆಲ್ತ್ ಫೋ ಬೆಟರ್ ಹೇಲ್ತ ಫಾರ್ ಬೆಟರ್ ಟುಮಾರೋ
ಯಾರ ಹೇಳ್ತಾರೆನ ಗಾಲಿ ಹೇಳ್ತಾನ
ಇಲ್ಲ ಇಲ್ಲ ಇದಿಲ್ಲ ಗುಡ್ ಲೈಫ್ ಆರ್ಮ್ಯಾಗ ಸ್ಮಾರ್ಟ್ ಆರ್ಮ್ಯಾಗ ಬರ್ದ ಹಾಲ್ಲಿನ್ ಮ್ಯಾಗ ಬರದದಲೇ ಹೆಸರ
ಹ್ಮ ಡೈರಿ ಮಿಲ್ಕ್
ಇಲ್ಲ
ಮಿಲ್ಕ್ ಮೇಡ್
ಹ್ಮ್ ಗುಡ್ ಲೈಟ್ ಸ್ಮಾರ್ಟ್ ಕೆಳಗ್ ಬರದದ ನೋಡ್ ಹ
ಹಲೋ
ಹಾ
ಹ್ಮ ಹ ಗಾಂದಿ ಎಷ್ಟತ್ ಮಗ ಗಧಾನ್ಿ ಎಷ್ಟುಲ್ಲಪ್ಪ
ಹತ್ತೊಂಬತ್ ನೂರ ಹತ್ತೊಂಬತ್ತ ಹಾ
ಜಲಿಯನವಲ್ಲಬಾಗಲೆ ಅದ
ಹ ಜಲಿಯನವಾಲ ಬಾಗ ಹತ್ಯಾಕಾಂಡಲ ಹ್ಮ ಯಾವಗ ನಡಿತ ಗಾಂಧಿದ ಹಾ
ಏ
ಹತ್ತೊಂಬತ್ತನೂರ ಒಂಬತ್ತು
ಹಾ
ಹೌದ ಆ ಮಗ
ಎಷ್ಟರಗ ನಡಿದ್ದಾ
ಔಲದ ಕಾಯ್ದೆ ಹತಂಬತ್ತನೊರ ಹತಂಬತ್ತಲ್ಲ
ನ ಅಲ್ಲ ರಿ ನೈಂಟಿ ಫೈ ನೈಂಟಿನ ಫೈವ್
ಹತ್ತೊಂಬತ್ ನೂರ ಐದಾ
ಹ್ಮ
ಹತ್ತೊಂಬತ್ನೂರ್ ಹತ್ತೊಂಬತ್ ನೂರ ಐದಾ
ಹ್ಮ್
ಫೋನ್ ಹಚ್ಚರಾ ಹೇಳಲೆ ಮಗ ಯ ಹುಡರು ಕೊಡ್ಬೇಕಾ ಬಸ್ ಬಸ್ಲಿ ಎಲ್ಲ ಬಸ್ಲಿ
ಹ್ಮ್ ಎಲ್ಲಿಗೆ ಹೊಂಟ್ರಿ ಈಗ
ಹಾ
ಇಪ್ಪತ್ತು ರೂಪಾಯಿ ಪ್ರಾಕ್ಟೀಸ್ ಪೇ ಬರುತ್ತೆ ಪ್ರಾಕ್ಟೀಸ್ ಪೇಪರ್ ಹಂಗ್ ಅನ್ನು ಕೊಡ್ತಾರೆ ವೈಟ್ ಪೇಪರ್ ಪ್ರಾಕ್ಟೀಸ್ ಪೇಪರ್ ಏನ್ಲೆ ಐವತ್ತು ರೂಪಾಯಿ ಹಲೋ ಹಲೋ ಮಗ ಹೇಳ
ಹೇ ಅಕ್ಕಡೆನೆ ಹೇಳ್ರೀ ಸರ್ ಇಕಡೆನೆ ಹೇಳ
ಈ ಕಡೆನಕಲ್ಲ ಈ ಕಡೆ ಹೇಳಕೈತ್ ಹೇಳ
ಹಾ
ಹತ್ತೊಂಬತ್ತು ಹತ್ತೊಂಬತ್ ಏನ್ಲೆ ಹತ್ತೊಂಬತ ಹತ್ತೊಂಬತ್ತೇನ
ಹಾ
ಹತ್ತೊಂಬತ್ತೂ ಒಂಬತ್ತು
ಹ್ಮ್
ಹಾ ಹಾ ಲಾಲ್ ಬಾಲ್ಪಾಲ್ ಲಾಲ್ ಲಜಪತ್ ಬಾಲ್ ಬಿಪಿ ಚಂದ್ರಪ್ಪಾ ಹಲೋ ಮಂದಗದಗಳು ಬೇರೆಯವರ ಬರ್ತಾರಲ್ಲ ಹಾ ಹಲೋ ಹಾ ಹೇಳ ಟೈಮ್ ಎಟ್ಟು ಆಯ್ತಪ್ಪಾ
ಒಂಬತ್ತು ತರ್ಟಿ ಸಿಕ್ಸ್
ಎಷ್ಟ ಕೇಳವಲ್ಲೇ
ನೀ ಮಾತಾಡದು ಕೇಳವದಲ್ಲ
ಯಾಕ ಪ್ರೋಸೆಸ್ ಆಗಂಗಿಲ್ಲ ಇದ್ರದ ಅಪಿಂದು ಈಗ ಹತ್ತು ನಿಮಿಷ ಆಯ್ತಲ್ಲ
ನೀನ್ ನಾನ್ ನಿನ್ ನಾನ್ ಫೋನ್ ಅಂತ ಹೇಳ ನಿನ್ಗ ಆಮ್ಯಗಸೋಪಾನಂದಫಲರ್ತದೆ
ಹ್ಮ್ ಹ್ಮ್